ಹಲೋ
ಕಳ್ಸಲ್ವಾ
ಹಾ ಕೇಳಿಸ್ತಿದೆ ನಿಮ್ಗೆ
ಹಾ ಕೇಳಸ ಹೇಳಿ
ಏನ್ ಮಾಡ್ತಿದ್ರಿ
ಮಾಡ ಪಾಲ ಮಾಡ ರಿಷಬ್ ಪ್ಯಾಲಸ್
ಅೇ ಮರಕೋಪಡ್ರೈಸ್ಪೆಗ
ನೀನ್ ಏನ್ ಮಾಡ್ದು ಒಂಬತ್ ಗಂಟೆ ಆಗಕ್ ಬಂತಾಗ್ಲಲೆ ಇಷ್ಟು ಬೇಗ ನ ಒಂಬತ್ ಗಂಟೆ ಆ ದ
ಏನ್ ಡೈಲಿ ಹಂಗ್ ಒಂಬತ್ ಗಂಟೆಗೆ ಮಲ್ಕೋ ಹಿಡ್ತೀರಾ
ಮಲ್ಕೊಂಡಿದೀವಿ ಅಂತ ಮಲ್ಕೊಂಡು ಫೋನ್ ನೋಡ್ತಿರ್ತೀವಿ ಅಂದ ಅರ್ಥ ಮಲ್ಕಂ್ರ ಫೋನ್ ಇ ತಕ ಗೊತ್ತಾ ಪಿಕ್ ಮಾಡಕ ಗೊತ್ತಾ
ಹ ಹಾ ಅಂದ್ರೆ ಕೇಳ್ಸಿತ್ತಲ್ಲಾ ಫೋನ್ ಮಾಡ್ದಾಗ ಸೌ್ ಬರುತ್ತಲ್ಲ ಆಗ ಎತ್ಪೋದಲ್ಲ
ಆ ಎತ್ತಿದ್ರೆ ಮಲ್ಕೊಂಡಿದಿವವಿ ಆಮೇಲ್ ಮಾಡ್ತೀವಿ ಅಂತ ಹೇಳ್ತೀವಿ
ಹ
ಹಾ ಈಗ ಮಾತಾಡ್ತಿದ್ದೇವಣ ಅ್ರೆ ಮಲ್ಕೊಂಡು ಫೋನ್ ನೋಡ್ತಾ ಇರ್ತೀವಿ
ಹೌದಾ ನಂಂಗಗೆ ಗೊತ್ತಿರ್ಲಿಲ್ಲ ಬಿುಡಿ
ಹ್ಮ್ ಹೇಳಿ ಅಪ್ರಪ ಫೋನ್ ಮಾಡಿದ್ದೀರಾ
ಏನ್ ಇಿಲ್ಲ ಸುಮ್ನೆ ಮಾಡ್ದ ಏನ್ ಮಾಡ್್ದ ನೀವಂತೂ ಮಾಡ ಮಾಡಲ್ಲಾ ಅದಕ್ಕೆ ನಾನೇ ಮಾಡಿದೆ
ಬೆಂಗ್ಳೂರ್ ಹೋಗಿರ ನೀವ ಊರಂದಿದ್ರೆ ಮಾಡವಪ್ಪಾ ನೀ ಬೆಂಗ್ಳೂರ್ ಹೋಗ ಮರ್ತ್ಕೊಂಡಿದೀರಾ ಈಗ ಹೊಸ ಜನ ಸಿಗ್ತದ ಮೇಲೆ ಹೊಸ ಕೆಲ್ಸ ಹೊಸ ಹಾ ಇದಕ್ ಹೋಗಿದ್ದೀರಾ ಈಗ ಊರು ಹೊಸ ಊರು
ಹಾಗೇನಿಲ್ಲಾ ನಾನೇನ್ ಮತ್ಕೊಂಡಿರ ನಾನೇ ಮರ್ತ್ಕೊಂಡಿರ ಹಾಗ್ರೆ ನಿಮಗ್ ಫೋನೇ ಮಾಡ್ತಿರ್ಲಿಲ್ಲ ಅಲ್ವಾ ನೀವೇ ಮರ್ತ್ಕೊಂಡಿರೋದು ಫುಲ್ ಬುಸಿ ಆಗ್ಬಿಟ್ಟಿದ್ದೀರಿ ಇವಾಗ
ನಾವವು ಎಂಂತ ಕಳವು ಈಗ ಈ ಬೆಂಗ್ಗಳೂರಲ್ಲಿ ನಮಗ್ ಗೊತ್ತೀರಲ್ಲ ನೀ್ ಎಷ್ಟ್ ಗಂಟೆಗೆ ಡ್ಯೂಟಿಗ್ ಹೋಗ್ತೀರಾ ಎಷ್ಟ್ ಗಂಟೆಗೆ ಕೆಲ್ಸ ಬರ್ತೀರಾ ಅಂತ ಗೊತ್ತಿರದು ಉದಾಹ
ಗೊತ್ತಿರಲ್ಲ ಅಯ್ಯೋ ನೀವ್ ಫೋನ್ ಮಾಡಿ ಕೇಳ್ರಿ ತಾನೆ ಗೊತ್ತಾಗೋದು ನೀವು ಫೋನೇ ಮಾಡಲ್ವಲ್ಲ
ಹ ನೀವ್ ಮಾಡ್ತಿರಲ್ಲ ದೊಡ್ಡರಲ್ಲ ನೀವೇ ಮಾಡಿದ ನಾನು ಚಿಕ್ ಮಾಡಿದ ನಾನು ಸುಮ್ನೆ ಅದೇ
ಅದ್ಯಾಕಂಗೆ ಫೋನ್ ಮಾಡ್ ಕೇಳೋಣ ಏನ್ ಮಾಡ್ತಾ ಇರ್ತಾರೆ ಯಾವ್ತರ ಏನ್ ಏನಾದ್ ಕೇಳಿದ್ರೆ ನಾವ್ ಹೇಳ್ಬೋದಪ್ಪಾ ನೀವು ಏನು ಕೇಳ್ದಲ್ಲೆ ಫೋನೇ ಮಾಡಿಲ್ಲ ದೊಡ್ಡವರು ಇವಾಗ ಒಬ್ರಗೂ ಫೋನ್ ಮಾಡಿದೀರಾ ನೆನ್ ಕೊಂಡಿದೀರ ಅಂತ ನಾ್ ಅ್ ತರ ನೆನ್ಕೊಂಡು ಫೋನ್ ಮಾಡ್ತೀವಿ ನೀವು್ ಅದು ಮಾಡಲ್ವಲ್ಲ
ನಾವ್ ನೆನ್ಕೋತಿೀವಿ ಆದ್ರೆ ಫೋನ್ ಮಾಡೋದು ಎಲ್ಲಾರ್ದ ನೆನ್ಕೋತಿೀವಿ
ಯಾರು ನೀವು ಹುಡ್ಗಿರ್ನಲ್ಲ ನೆನ್ಕತ್ತೀರಾನೆ ನಮ್ಮಂದ ನೆನ್ಕಳಲ್ಲ ಬಿಡಿ ನೀವು
ನಯ್ಯೋ ನ ಹುಡುಕಿಯರು ಹುಡುಗಿರು ಯಾರಿಲ್ಲ ಸ ನಂಗೆ
ಈಕ್ಕೆ
ಅ ಸ್ಟಿಲ್ ಸಿಂಗಲ್
ಓ್ಮ್ ಮನೇಲ್ ನೋಡ್ ಮದ್ ಮಾಡ್ತಾರೆ ಅಂತ ಸುಮ್ನೆ ಇವಾಗ ಹುಡುಗಿ ಹುಡಕಂಡ್ ತೊಮ್ಮನೆ ಕರ್ಜ ಜಾಸ್ತಿ
ಅಲ್ಲ ಈಗ ಮದ್ವೆ ಅಂದ್ರೆ ಭಯ ಆಗ್ಬಿಡೇತ್ ಕಂ್ರಿ ನಮ್ಗೆ ಏ
ಈಏಕ್ಕೆ
ನ್ಯೂಸ್ ನೋಡಿ ನೋಡಿ ನೋಡಿ ಮದ್ ಭಯ ಆಗ್ಬಿಟ್ಟೈತೆ
ಹಗೆ ಕೊಲೆ ಮಾಡ್ಬಿಡ್ತಾರೆ ಎಂತಾನ ಇಲ್ಲ
ಸವಾಸ ಹುರ್ಗಿ ಸವಾಸನೇ ಬೇಡ
ಹ
ಈ ತಿ ತಿನ್ಕೊಂಡು ಹಿಂಗೆ ಕೆಲ್ಸ ಕೆಲ್ಸ ಮದತ್ರ ಮಾಡ್ ಹಕೊಂಡು ಬೇಕಾದ ಫ್ರೆಂಡ್ಸ್ ಜತೆ ಟ್ರಿಪ್ಗೆ ಗ್ರಿಪ್ ಹಗೊಂಡು ಹೆಂಗೆ ಆತ್ ಬಿಡ್ತೀವಿ
ನೀ ಹುಡ್ಗಿದ್ರು ಚೆನ್ನಾಗಿರುತ್ತೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ
ಚೆನ್ನಾಗಿರಿ ಚೆನ್ನಾಗ ಈಗ ಅವ್ರು ಯಾರು ಬೇರೆರ್ ಇಷ್ಟಪಟ್ಟು ಬನಗರಿ ಇಷ್ಟ ನಮ್ಮ ಮದ್ವೆ ಆಗಿ ಆಮೇಲೆ ನಮ್ಮನ್ ಯಾವ್ದಾರ ಫ್ರಿಡ್ಜ್ ಒಳಿಕ್ ಹಾಕದು ಕಟ್ ಮಾಡಿ ಎಲ್ಲಾ ಡ್ರಮಳಿಕ್ ಹಾಕದು ಅವೆಲ್ಲ ಹಳೆಷ್ಟುವರಿಯೋದು ಈಗ ಈಗ ಮೊಂದ ಮೊನೆ ನೋಡಿದ್ರೆ ಕಾರಳ ಕೆಮತ ಆಗ
ನೋಡಿ ಯಾವತರ
ಕಾರೋಳ್ಗೆ ಮದ್ವೆ ಆಗಿ ನನ್ಗ ಇಷ್ಟ ಇರ್ಲಿಲ್ಲ ಅವನೇ ಕರ್ತ ಇವ ನ ಗೊತ್ತವ್ರೆ ಆದ್ರೂ ಸುಳ್ಳ ಹೇಳ್ತಾರೆ ಹಾ ಇನ್ನೊಬ್ರು ಜಿಮ್ ಟ್ರೈನರ್ ಪಾಪ ವೋ ಅಂದರ್ ಜತಿ ನ ವಾಗಬಟಾಳು
ಹಾ
ಹಾ ಇನ್ನೊಬ್ರು ಅವನ್ ಕರಿ ಅಂತ ಕೊಲೆ ಮಾಡ್ಸರ್ ಲಕ್ಷ ರೂಪಾಯಿ ದುಡ್ಡು ಕೊಡ್ತಿ ನಾವವು ಪಷ್ಟೇ ಸ್ವಲ್ಪೊ ಬಲ ಹಾಕಿದ್ದೀವಿ ನವು ದೌಡಗರಿ ದೌಡಗಿರಿ ಕೊಡ್ಸಾಯ ಯಾಕ್ ಬೇಕು ಜೀವ ಇರೋದೊಂದು
ಎಲ್ಲಾ ಹುಡುಗಿರು ಅದೇ ತರ ಇರಲ್ಲ ನನ್ನಂತ ಒಳ್ಳೆ ಹುಡುಗಿರು ಇ
ಅಯ್ಯೋಪ್ಪಾ
ನಮ್ಮನ್ ನಮ್ಮಂಂತರ ಒಳ್ಳೆ ಹುಡ್ಗಿನನ ಹುಡಕೊಂಡ್ ಮದಗಗ್ಬತ್ ನೀವ್ಂಗಾದ್ರೆ ಹುಡ್ಕೊಂಡ್ ಇಷ್ಟ ಪಡ್ಬೇಕು
ಎಲ್ಲ ಸ್ಟಾರ್ಟಿಂಗ್ ಒಳ್ಳೆರ್ತರನ ಇರ್ತಾರೆ
ಇಲ್ಲ ಅಂದ್ರೆ ಹೇಳ್ತಗೊತ್ತಾವ ಸಾವ್ರಕ್ಕೊಬ್ರ ಇಡ್ತಾರೆ ಒಳ್ಳೆವ್ರು ಅಂತ ಹಾ ಆತನ ಇಡ್ತಾರೆ ಕೋಟಿಗೆ ತಗೊಳ್ಳಿ ಕೋಟಿಗೆ ತಗೊಳ್ಳಿ ಲಕ್ಷಕ್ಕೆ ತಗಳಿ ಯಾವ್ದ ಕರ ತಗಳಿಲ್ಲ ನೂರು ಕರ ತಗೊಳ್ಳಿ ಯಾವ್ದ ಕರ ತಗಳಿ ಒಬ್ರು ಸಾಕು ಜಾಸ್ತಿ ಬೇಡ
ಅಂಗಾರ ದೇವಿಗ ಕೋಟಿಗೊ ಒಬ್ರು
ನಾನ್ ಕೋಟಿಗ ಒಬ್ಳು ಅಂತ ಹೇಳೇಳ್ಲಿಲ್ಲ ಹೇಳ್ತಿರೋದು ಈ ತರ ಅಂತ ಎಕ್ಸಾಂಪಲ್ ಎಕ್ಸಾಂಪಲ್
ಅಕಸ್ಮಾತ್ ಈ ಕೋಡಿಗ ಒಬರು ನದಗ್ ಸಿಗ್ಲೇ ಇಲ್ಲ ನಿಕ್ತಿದ್ರಲ್ಲ ಎರಪ ಸಿಕ್ಕುದ್ರಪ್ಪ ಆಗ
ಅದ್ರಲ್ಲ ಒಂದ್ ಸ್ವಲ್ಪ ಕೆಟ್ಟೋರಾಗಿರ್ತಾರೆ ಅಷ್ಟೇ ಏನ್ ಅದ್ರಲ್ಲೇ ಕೊಲೆ ಮಾಡೋ ಅಂತರಲ್ಲೇ ಕೆಟ್ಟೋರಾಗಿರ್ತಾರ ಅಂತೇನಿಲ್ಲ ಇಲ್ಲ ಬೇರೆ ಬೇರೆ ತರಾನೂ ಇರುತ್ತೆ ಇವಾಗ ಇದು ಬೆಳ್ಳು ಒಂದೇ ತರ ಇರ್ತಾವ ಇಲ್ಲ ತಾನೆ
ಹೇಗ ಅದೇ ಹೇಳಿ ಐಗ್ ಬೇಡ ಬೆಳಿಗ್ಗೆ ಕಸ ಹಾಕ್ಪತನಿ ಅಂತ ಬ್ಯಾಗ್ನ ಸಮೇತ ತಾಂಡು ಹೋಗವರ ಹ ಹುಡ್ಗಿ ತೆ ಅಯ್ಯೋ ಪಾಪ ಹುಡ್ಗಿ ಕಸಾಗಾಕ ಹೋಗತಿ ಅಂತ ಕಾಯ್ತವನನೆ ಕಸಕಕ್ ಹೋದ್ರ ಹಂಗೆ ಹೋಗೋ ಒಬ್ಬರ್ ಜೊತೆ ಹ್ಮ್ ಇವೆಲ್ಲಾ ನೋಡಿ ನಾವು ಮದ್ವೆ ಆಗದ ಸುಮ್ನೆ ಇದರು ಆಗತ್ತಪ್ಪ
ಹ್ಮ ಮದ್ ಏನ್ ಹಂಗಾರ ಮದ್ವೆ ಆಗಲ್ಲ ನೀವು
ಅವಮಗ ಆ ತರ ಎಲ್ಲಾ ಈಗ ಇಂಟ್ರೆಸ್ಟ್ ಇಲ್ಲ
ಹ್ಮ್ ಅದೇ ಹ್ಮ ಮಾಡ್ಕೊಡ್ತಾರೆ ಟೈಮ್ ಟೈಮಿಗೆ ಅಮ್ಮ ತಿಂತೀರಾ ಕ್ರಿಕೆಟ್ ಬರುತ್ತೆ ಟೈಮ್ ಟೈಮ್ಗೆ ವಾರ ವಾರಕ್ಕೊಂದು ಆರ್ ಸಿ ಬಿ ಮ್ಯಾಚ್ ಬರುತ್ತೆ ನೋಡ್ತೀರಾ
ಆರ್ ಸಿ ಬಿ ಮ್ಯಾಚ್ ಅಂತಲ್ಲ ಎಲ್ಲ ಮ್ಯಾಚ್ ನೋಡ್ತೀವಿ ನಾವು
ಹ್ಮ್ ನೋಡಿ ಎಲ್ಲಾ ಮೆಸನ್ ನೋಡ್ತೀರಾ
ಇನ್ನೇನ್ ಕೆಲ್ಸ ಈಗ
ಟೈಮ ಹಂಗೆ ತೆಳಿ ಕೊಡ್ತೀರಾಿಂಗೆ
ಈಗ ಬೆಳಿಗ್ಗೆ ಈಗ ಮ್ಯಾಚ್ ನೋಡ್ ಮಲ್ಕಾಲಾದು ಎಷ್ಟು ಗಂಟೆ
ಹನ್ನೊಂದು ಗಂಟೆ
ಹನ್ನೊಂದು್ಗಂಟೆ ಹನ್ನೊಂದುಗಂಟೆ ಮಲ್ಕೋತಿವಾ ಇಲ್ಲ ಹನ್ನೆರಡು ಗಂಟೆ ಆ ಮ್ಯಾಚ್ ನೋಡ್ಕ ಒ್ ೋ ನೋಡ್ ಖರೀದ ಮಾಡವತ್ತು ಈಗ ಹನ್ನೆರಡು ಗಂಟೆ ಹನ್ನ ಗಂಟೆಗೆ ಮನೆ ಗಂಟ್ರೆ ಹೇಳ್ತೀವಿ ಬೆಳಿಗ್ಗೆ ಸೂರ್ಯ ಅಲೆ ಸ್ವಲ್ಪ ಮ ಅವ್ನು ಸ್ವಲ್ಪ ಬಾ ಚಕ್ಕಿಂಗ್ ಮಾಡ್ದ ಮುಂದಕ್ ಕುಂದಿರ್ತಾನೆ
ಹೂ
ಹಾ ಒಂದ್ ಎಂಟು ಎಂಟುವರೆ ಆಯ್ತದೆೇ
ಹೂ ಎಂಟ ಎಂಟುವರೆ ಅಷ್ಟ್ ಗಂಟ ಮಲಗಿರ್ತೀರಾ ಬೆಳಗ್ಗೆ ರಾತ್ರಿ ಬೇಗ ಮಲ್ಕೊಂಡ್ ಬೆಳಗ್ಗೆೋಗ ಬೇಗದರ ಹಕಲ್ವಾ ಮತ್ತತ್ ಆಾಲೆಲ್ಲ ಯಾವಾಗ ಕರೀತೀರಾ ನಿಮ್ಮ್ನ ದಸಧನ ಏನಿಲ್ವಾ ಮತ್ತೆ ಡೈರಿಗೆ ಎಷ್ಟು ಟೈಪಿಂಗ್ಸ್ ಎಲ್ಲ ಇರಲ್ವಾ
ಡೈರಿ ಈಗ ಟೆಷ್ಟರ್ ನಮ ಡ್ಯಾಡಿ ಅಲ್ವಾ ದಯರಿಟ್ಟು ಎಷ್ಟರದ್ ನಮ್ ಡ್ಯಾಡಿ ಅವರೇ ಹೋಗ್ಬೇಕಲ್ಲ ಹಾಲ್ ಹಕ್ಸಕೆ ಹೋಗ್ಬೇಕು ತರ್ಕೊಂಡಿ ಎಲ್ಲಾ ಮಿಷಿನ್ ಅಲ್ವಾ ಫುಲ್
ಅಂದ್ರೆ ನಿಮ್ ಡ್ಯಾಡಿ ಹೋಗಂಟ ಬೇರೆಲ್ಲಾ ವೈಟ್ ಮಾಡ್ಬೇಕಾ
ಓಪನ್ ಮಾಡದ ನಮ್ ಗಾಡಿ ಎಲ್ಲ ಬೇಗನ
ಅದೇ ಎಷ್ಟ್ ಗಂಟೆ ಟೈಮಿಂಗ್ಸ್ ಇರುತ್ತೆ ತಾನೇ ಹೂ ನಿ್ ನಿಮ್ ಡ್ಯಾಡಿಗ ಒಂದ್ವಲ್ಪ ಎದು್ ಸಹಾಯ ಮಾಡಕ್ ಆಗಲ್ವಾ ಎಂಟೂವರೆ ಗಂಟೆ ಮಲ್ಕತಿರ್ಲ್ಲಾ ಸೂರ್ಯ ಬಂದು ನೆತ್ತಿಮ್ಯಕ್ ಬಂದ ಇರ್ತಾರಲ್ಲ ಆಗ
ನಾಂತಡಿ ಈಗ ಇದುವರೆಗೆದೊಳುತ್ತ ಐದ್ ಗಂಟಿಂದ ಐದವರೆಗೆ ಬರುತ್ತೆ ಎದ್ದಿ ಅಂದ್ರೆ ನಮ್ದು ಮನೆ ಬೇರೆ ಅದು ಹೊಲ್ದತ್ರ ಇರೋ ಮನೆ ಬೇರೆ ಅರ್ಸ್ಕಳೆಲ್ಲ ಹೊಲ್ದ ಹತ್ರ ಇರ್ ಫಾಮ್ಸದು ಹ ಈ ವಾಸ ನಮಗೊಂದ್ ಮನೆ ಹೊಸ್ಕೊಳ್ಬಂದ್ ಮನೆ
ಹೂ
ಅಪ್ಪಾಜಿ ಅಲ್ಲಿ ಇರುತ್ತಲ್ಲಾ ಇಲ್ಲಿಂದ ಎದ್ದು ಹೋಗೋದ್ರೆ ಅಪ್ಪಾಜಿ ಅಲ್ಲೇ ಬೇಗ ಇರುತ್ತಲ್ಲ ಹೆಂಗಾರರು ಡೈಗ್ ಹೋಗ್ಲೇಬೇಕಲ್ಲ ನಾವು ಎದ್ದು ಸ್ದಿ ಹೋಗಕ್ಕಿಂತ ಮುಂಚೆನೆ ಇನ್ನು ಮಿಷಿನ್ ಅಲ್ಲಿ ಅವೇ ಐದ್ ನಿಮಿಷ ಕರೆಯುತ್ತಾರೆ
ಹೂ ಇವಾಗ್ ಬಡಿ ಎಂತೆ ಎಂತ ಮಿಷಿನ್ ಎಲ್ಲಾ ಬಂದಳ ಕಡ್ಡಿ ಕಡಿಯ ಮಿಷಿನ್ ಹೂ ಎಲ್ಲ ಮಿಷನ್ ಇವಾಗ
ಚ ನೀರಲ್ಲಿ ತೊಳಿತಾರ ಆರು ಗಂಟೆ ಕರ್ಕೊಂಡ ಬಂದು ಆರು ಗಂಟೆಗೆ ಡೈರಿ ಕೊತಾರೆ ಡೈರಿ ಎಏನ್ ಗಂಟೆಗೆ ಬರ್ತಾರೆ ಮೇವ ಎಲ್ಲಾ ಬ್ಯಾಗ್ ಸೈಲೇಜ್ ಮಾಡಿ ಇಟ್ಟಿದೀವಿ
ಹಾ
ಇಪ್ಪತ್ತರೆ ನಾನು ಎಂಟೂುವರೆಗೆದ ಹೋಗಳ್ತೀನಿ
ಹೂ
ಎಂಟುವರೆಗೆದ್ದೋ ಕಾಫಿ ಕುಡಿತೀನಿ
ಹೂ ಎಂಟವರೆಗೆ ತಿನ್ನಿ ತಿನ್ನೋ ಟೈಮ್ಲ್ಲಿ ಕಾಫಿ ಕುಡಿತೀರಾ
ಹಾ ಮತ್ತೆ ಬಂದೊಂದು ಕಾಲು ಗಂಟೆ ಫೋನ್ ನೋಡ್ತೀನಿ ಕಾಲ್ ಗಂಟೆ ಅಂತ ನೋಡ್ತಾ ಇರ್ತೀನಿ ಅದು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಆಗಿರುತ್ತೆ
ಹೂ
ಆಮೇಲೆ ಮತ್ತೆ ಹೋಗಿ ನೀಟಕಲ್ ಫ್ರೆಶ್ ಆಗಿ
ಹೂ
ಿದ್ದೀನಿ
ಹಾ
ಆಮೇಲೆ ಬೈಕ್ ತಗೊಂಡು ಟೋಲ್ ಗೆ ಹೋಗ್ತೀನಿ
ಹೂ
ಅಲ್ಲಿ ಹೋಗಿ ಒಂದ್ ದ್ರೌಂಡ್ ಸಡ್ಕೊಂಡು ಯ್ರ ಸಿಗ್ತಾರ ಮಾತಾಡಿಸಕೊಂಡು
ಹಾ
ಆದ್ರೆ ಊಟ ಅಲ್ಲೇ ಮಾಡ್ತೀವಿಲ್ಲ ಮದ್ವಿಧ್ಯಾಹ್ನಕ್ ಮನ್ಯಾಗ ಬಂದು ಊಟ ಮಾಡ್ತೀವಿ ಊಟ ಮಾಡ್ ಮತ್ತೊಂದ್ ಎರಡ್ರಡ್ ವರೆಗೆ ಮಲ್ಕಂಡ್ ನಾಕಕ್ವರೆ ಐ್ ಗಂ ಹೇಗೆ ದೊಡ್ತೀವಿ ಎ್ದಮತ್ತ ಆಧಾ ಟೆ ಫೋನ್ ಹತ
ಹ್ಮ್
ಅಷ್ಟೊತ್ತಿಗೆ ನಮ್ಮ ಅಮ್ಮ ನಮ್ ಡ್ಯಾಡಿ ನಮ್ಮಮ್ಮಿ ಯಾವ ತರಕನ ಬಂದಿರ್ತಾರೆ
ಹ್ಮ
ಎದು ಮಾಡಕ್ಕದಕ್ಕ ಮತ್ತೆ ಟೀ ಕುಡತ
ಹ್ಮ್
ಮತ್ತೆ ಅವಾಗ ಎದ್ದು ಮತ್ತೆ ಸೀದಾ ಹೊಲ್ತಕ್ಕೆ ನೆಡ್ಕೊಂಡ ಹೋಗ್ತೀವಿ
ಹ್ಮ
ಮೇಲ್ಕೊಂಡೋಗ ವಾಪಸ್ ಬರ್ತೀನಿ ಆರವರೆ ಆಗಿರುತ್ತೆ ಮತ್ತೊಂದು ಏಳು ಗಂಟೆ ಏಳುವರೆ ಗಂಟೆ ಫೋನ್ ನೋಡ್ತೀನಿ
ನೀವ್ ಕೆಲ್ಸ ಏನ್ ಮಾಡ್ತೀರಾ ಮತ್ತೆ ನೀವು
ಅದೇ ಮಾಡ್ತಿನಲ್ಲ
ಇದೆಲ್ಲ ಕೆಲ್ಸನಾ ಹೋಗೋದು ಮಾತಾಡ್ಸ್ಕೊಂಡು ಬರೋದು ಕೂತ್ಕೊಳ್ಳೋದು ಫೋನ್ ನೋಡೋದು ಮತ್ತೆ ತಿಂಡಿ ತಿನ್ನೋದು ಕೈ ಕಾಲು ಮುಖ ತಕ್ಕೊಳೋದು ಅದ ಕೆಲ್ಸನಾ
ಆದ್ರೆ ಕೆಲ್ಸ ಅಲ್ಲ ಆದ್ರೂ ಕೆಲ್ಸ ಇದ್ದಾಗೆಲ್ಲ ಮಾಡ್ಕೊತಿವಲ್ಲ ಈಗ ಎಲ್ಲಾ ಜಮೀನ್ಗೆಲ್ಲ ಹಾಕಿದಿವವಲ್ಲ ಅದ್ರಲ್ಲ ಏ ಜಮೀನ್ ಅಲ್ಲಿ ಏನ್ ಕೆಲಸ ಇಲ್ವಲ್ಲ ಈಗ
ಹ್ಮ
ಈಗ ಎಲ್ಲ ಇನ್ನೊಂದು ವರ್ಷದ ಬೇಡ ಅಲ್ಲವಾ ಹ ಇನ್ನು ಬಂದಿಲ್ಲ ಇನ್ನು ಆ ಹಾಕಿರೋದು ಈಗಲ್ವಾ
ಹ್ಮ್ಮ್
ನು ಕಳೆ ಬಂದಿಲ್ಲ ಅವುಳ ಔಷಿ ಹೊಡಕ್ಕೆ ಇಪ್ಪತ್ತದು ದಿವಸ ಬೇಕು ಇನ್ನು ನ ಒಂದು ಹದಿನೈದು ದಿಸಾ ಆಗೈತಿ ಚಸ ಆಿ
ಹ್ಮ್
ಹ ಏಳುವರೆಗೆ ಬರ್ತೀನಿ ಏಳುವರೆಗೆ ಮ್ಯಾಚ್ ಸ್ಟಾರ್ಟ್ ಆಗಬೇಕು ಮ್ಯಾಚ್ ಮತ್ತೆ ಒಂದೊ ಹನ್ನೊಂದು ಗಂಟೆ ಮತ್ತೆ ಅಂದ್ರೆ ಬೆಳಿಗ್ಗೆ ಏಳು
ಎಲ್ಲಾ ಮ್ಯಾಚ್ ನೂ ನೋಡ್ತೀರಾ
ಎಲ್ಲಾ ಮ್ಯಾಚ್ ನೋಡ್ತೀವಿ
ಯಾವ್ ಟೀಮ್ ಇಷ್ಟ
ಹ್ಮ್
ಹ
ಉಸ್ರಿರ ಉಸ್ರರಿರೋವರೆಗೂ ಒಂದೇ ನಮ್ದು
ಆರ್ ಸಿ ಬಿ
ನಮ್ ರಕ್ತ ನಮ್ ರಕ್ತಧೆ ನಮಗೆ ಎಷ್ಟ
ಈ ಯಾಕೆ ಅಂದ್ರೆ ನಮ್ಗೆ ಎರಡ್ ಎರಡು ರಕ್ತ ಇದೆ ಒಂದು ಕೆಂಪು ಇದೆ ಒಂದು ಬಿಳಿ ರಕ್ತಾನೇ ಇದೆ
ನಮ್ಗೆಲ್ಲ ನಮ್ದು ಒಂದೇ ರಕ್ತ ಆರ್‌ಸಿಬಿ ಒಂದೇ ನಮ್ದು
ಹ್ಮ್ ಯಾರಿಷ್ಟ ಆರ್‌ಸಿಬಿಲಿ ಆರ್‌ಸಿಬಿಲಿ
ಆರ್ಸಿಬಿಲಿ ವರಾಟ್ ಕೊಹ್ಲಿ
ವಿರಾಟ್ ಕೊಹ್ಲಿ ಇಷ್ಟನಾ
ಎಸ್
ಹ್ಮ್
ನಿಮ್ಗೆ ಯಾರ ಇಷ್ಟ ಮ್ಯಾಚ್ ನೋಡ್ತಿರಾ ಒಟ್ಟು ನೀವೂ
ನೋಡ್ತೀನಿ
ವಾ
ಹ್ಮ್ ಹ್ಮ್
ನಿನ್ನೆ ಎಷ್ಟಕ್ಕ ಔಟ್ ಆದ್ರರು ಎಲ್ಲಾ ಡೆಲ್ಲಿ ಅವರು ಎಷ್ಟು ಕಾಲ ಆಲಾಟರು
ಅಂದ್ರೆ ಡೆಲ್ಲಿ ನೋಡ್ಲಿಲ್ಲ ನಾನು ಒಟ್ಟು ಹೇಳ್ತೀನಿ ಎಷ್ಟು ಟ್ವೆಂಟಿ ಸೆವೆಂಟಿ ಹೊಡೆದಿದ್ರು
ಹಾ
ಅಹ ನಮ್ಮ್ ಆರ್ಸಿಬೀರೇನೋ ಎಷ್ಟು ಮೂವತ್ ನಾಲ್ಕ್ ಬಾಲಿಗೇನು ಓಡದಿದ್ರು
ಮೂವತ್ತನಾಲ್ಕಲ್ಲ ಮೂವತ್ತೊಂಬತ್ ಬಾಲ್ ಆರ್ ಓವರ್ ಮೂರ್ ಬಾಲ್ಗೆ
ಹ ಓಕೆ ನನಗೆ ಅಷ್ಟೊನ್ ನೆನಪಿಲ್ಲ ಗೊತ್ತು
ಗೆದ್ರು
ಗೆದ್ರು ನಂಗೂ ಗೊತ್ತು ಅಷ್ಟೇ ಗೊತ್ತಿರೋದು ಗೆದ್ರು
ಹ ಅಷ್ಟೇ ನಮ ಡೈಲಿ ರೊಟೀನ್
ಹ್ಮ್ ಚೆನ್ನಾಗಿದೆ ಬಿಡಿ ನಿಮ್ ಡೈಲಿ ರೋಟಿ
ಹ ಇರೋದೊಂದೇ ಜೀವನ ಯಾಕಾಪ ಅಲ್ಲಿ ಅದಕ್ಕೆಲ್ಲ ಹೋಗಿ ಟೆನ್ಷನ್ ನೋಡಿ ನೀವಗ ಎಷ್ಟು ಕಡೆಿಗೆಗೆದೋಳ್ತೀರಾ
ಯಾಕ್ ಬಿಡಿಯೋದೆಲ್ಲ ಮಲ್ಕೊಳ್ಳಿ ಊಟ ಮಾಡಿ
ಅಷ್ಟ ಮೇ ಊಟ ಮಾಡ್ ಮಾಡ್ಕೊಳ್ಳಿ
ಸರಿ ಆಯ್ತು ಬಾಯ್ ಅ